ಲೋಕೆ
ಹಾ ಬ್ರೋ ಕೇಳಸಿದೆ
ಏನ್ ಮಾಡಾತಿದೀರ್
ನೀಏನೆಲ್ಲ ಗುರು ಕೂತಿದ್ವಿ ನೀವು
ನಾ ಸುಮನೆ ಕುಂದಿದ್ದೇವ್ರ ಊಟ ಆಯ್ತಾ
ಆಯ್ತ ಗುರು ನಿಮ್ದು
ನಮ್ದು ಆಯ್ತು ಬ್ರೋ ನಾನ್ ನಿಮ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಮಾಡಿದ್ದೆ ಫೋನು
ಹಾ ಬ್ರೋ ಹೇಳಿ ಬ್ರೋ ಏನು
ನಾನ್ ಟೆಂತ್ ಆಯ್ತು ಈ ರೀಸೆಂಟ್ ಅಂದ್ರೆ ಟೂ ಮಂತ್ಸ್ ಹಿಂದೆ
ಹಾ ಬ್ರೋ ಟೆಂತ್ ಆಯ್ತ ಬ್ರೋ ಬ್ರೋ ಪರ್ಸೆಂಟೇಜ್ ಎಷ್ಟ ಆಯ್ತು
ಎಂಟು ಕಮ್ಮಿ ಬ್ರೋ
ಎಷ್ಟ ಬ್ರೋ ಏಟಿನ ಪರವಾಗಿಲ್ಲ ಬ್ರೋ ಚೆನ್ನಾಗ ತಗ್ದಿರಾ
ಮನೇಲಿ ಕೇಳ್ತಿದ್ರಿ ಅಂದ್ರೆ ಯಾವ್ದ್ ಮಾಡಿ ಅಂತ ಅದ್ಕ ನೀವು ಎಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ರಲ್ಲ
ಹ ಬ್ರೋ
ಹೂ ಅದಕ್ಕೆ ಕೇಳ್ದೆ ಬ್ರೋ
ಬ್ರೋ ನಿಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ ಬ್ರೋ ನೀವುಡಿ ಡಿಪ್ಲೊಮಾ ಮಾಡ್ಬೇಕು ಅಂದತ್ಕೊಂಡಿರಾ ಇಲ್ಲ ಪಿು ಸಿ ಮಾಡ್ಬೇಕ ಅಂದಕೊಂಡಿರ ಮನಲ್ಲಾ ಐ ಟಿ ಆಗ ಅಷ್ಟೊಂದ ಸ್ಕೋಪ್ ಇಲ್ಲ ನ ನೋಡ್ದಂಗೆ ಗೆ ಐಟ ಎ ಮಾಡಿದ್ರೆ ವೇಸ್ಟ್ ಬ ಐಟ ಡಿಪ್ಲೋಮಾನೇ ಮಾಡ್ಬಹುದು
ಹೂ
ನಿ ಬ್ರೋ ಯಾಕೆ ಅಂದ್ರೆ ಈಗ ನೀವು ಡೈ ಮಾಡಿ ಮತ್ತೆ ಡಿಪ್ಲೊಮಾಗ ಬರ್ಬೇಕಾದ್ರೆ ಡಿಪ್ಲೊಮಾ ಸೆಂಡ್ ಇಯರ್ ಕ ಅಡ್ಮಿಷನ್್ಕೋತಾರಲ್ಲಾ ಸಿಂಪಲ್ ಆಗಿ
ಹ ಹಾ ಹಾ
ಆ ಮತ್ತೆ ಇದು ಎರಡು ವರ್ಷ ಅದು ಬಾಳ ಸುಮನೆ ಇಯರ್ ವೇಸ್ಟ್ ಆಗುತ್ತೆ ಬ್ರೋ
ಇಲ್ಲ ಬ್ರೋ ಬಡೇರೆ ಐ ಟಿ ಎ ಮಾಡ ಅನ್ಕೊಂಡಿದ್ದೀನಿ ಹಾ
ಾಗುತ್ತೆ
ಅಲ್ಲ ಬ್ರೋ ನಾನು ಇವಾಗ
ಹಾ ಬ್ರೋ
ನಾನು ಏನ್ ಅನ್ಕೊಂಡನ ಅಂದ್ರ ಐ ಟಿ ಮನಲಿ ಪರ್ಸೆಂಟೇಜ್ ಕಮ್ಮಿ ಬಂದಿದ್ದಲ್ಲಾ
ಅವೌರ
ಮನೇಲಿ ಡಿಪ್ಲೊಮ ಮಾಡ್ಬೇಕು ಅಂತ ಅಂದಕೊಂಡವ್ರೆ ಅ ಮಾಡ್ಸ್ ಹೇಕು ಅಂತ ಅಂದ್ಕೊಂಡಿದಿದ್ದಾರೆ
ಹಾ ಬ್ರೋ
ಅಣ್ಣಾರಲ್ಲಿ ಏನ್ ಹೇಳ್ಿದಿದ್ದಾರೆಂದ್ರ ಐ ಟ ಐ ಮಾಡು ಅಂದ್ರೆ ಕಮ್ಮಿ ಪರ್ಸೆಟ್ ಬಂದಿದ ಅಲ್ಲ ಅಂದ್ರೆಓದಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ
ಹಾ ಬ್ರೋ
ಹ ನಮ್ಮ ಈ ನಮ್ಮ ಫ್ರೆಂಡ್ಸ್ ಹೇಳಿದ್ರು ನೀವು ಡಿಪ್ಲೊಮ ಮಾಡಿದೀರಿ ಅಂತ ಅಂದ್ರೆ ನಿಮ್ಗೆ ಕೇಳಿದೆ ನಾನು ಕೇಳ್ತಾ ಇದ್ದೀನಿ ಯಾವ ತರ ಅಂದ್ರೆ ಈಸಿ ಇರುತ್ತಾ ಅಂತ
ಬ್ರೋ ಡಿಪ್ಲೊಮಾ ಈಸಿ ಇರುತ್ತೆ
ಹೂ
ಬ್ರೋ ಬಟ್ ನೀವು ಐ ಟಿ ಐ ಮಾಡಿ ಡಿಪ್ಲೊಮಾ ಮಾಡ್ತೀರ ಅಂದ್ರೆ ಸುಮ್ನೆ ವೇಸ್ಟ್ ಬ್ರೋ ನೀವು ಸುಮ್ನೆ ಇಯರ್ ವೇಸ್ಟ್ ಮಾಡ್ಕೋತೀರಾ ನಿಮ್ಗೆ ಈಗ ಐ ಟಿಐ ಮಾಡಕ್ ಹೋದ್ರೆ ಐ ಟ ಐ ಮೇಲೆ ಅಷ್ಟಕ್ಕೊಂದು ಎಲ್ಲ ಕೆಲ್ಸ ತಗೊಳಲ್ಲ ಡಿಪ್ಲೋಮಾ ಮೇಲೆ ಕೆಲ್ಸ ತಗೊಂತಾರೆ ಸ್ಯಾಲರಿನು ಕೊಡ್ತ್ ಪರವಾಗಿಲ್ಲ ಚೆನ್ನಾಗಿ ಕೊಡ್ತಾರೆ ಬಟ್ ಬರೋಡಿ ಕೆಲವಮ್ಮ್ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನೀವ ಅನ್ನ ಇದ್ ಮಾಡ್ಕೊಂಡ್ರೆ ಪಾಸ್ ಮಾಡಿದ್ರೆ ಒಳ್ಳೆ ಲೈಫ್ ಲೀಡ್ ಮಾಡ್ಬಹದು ಫ್ಯೂಚರ್ ಅಲ್ಲಿ
ಅಲ್ಲಬ್ರು ನಾನು ಡಿಪ್ಲೊಮ ಮಾಡ್ಬೇಕು ಅಂದಕೊಂಡಿದ್ದೆ ಕಮ್ಮಿ ಪರ್ಸೆಂಟ್ ಬಂದಿದೆಯಲ್ಲ ಎಲ್ಲರರು ಐಟಿ ಎ ಅಂತಿದರಲ್ಲ ಅಂಡ್ ಡಿಪ್ಲಾಸಬ್ ಕಷ್ಟನಗುತ್ತೆ ಅಂತಂದ್ರು
ಹಬ್ರ
ಹ ಅದೇ ಯ ನಾನ್ ಡಿಪ್ಲೊಮಾ ಮಾಡ್ತೀನಿ ಅಂದನ್ಕೊಳ್ಳಿ ಅಂದ್ರೆ ನಾನನ್ ಇವಾಗ ಇಂಜಿನಿಯರಿಂಗ್ ಮಾಡೋಣ ಅನ್ಕೊಂಡಿದ್ದೆ
ಹಬ್ರ
ಅದರಿಂದ ಡೆಲ ಮನೇಲಿ ಡಿಪ್ಲೊಮಾ ಮಾಡಿ ಅಂತ ಹೇಳ್ತಿದ್ದಾರೆ
ಬ್ರೋ ನೀವು ಡಿಪ್ಲೊಮಾದಲ್ಲಿ ಏನ್ ಅಷ್ಟೊಂದ ದಿನಲ್ಲ ಥಿಯರಿ ಇರುತ್ತೆ ಪ್ರಾಕ್ಟಿಕಲ್ ಇರುತ್ತೆ ಬ್ರೋ ಅದರಲ್ಲಿ ತೇರಿ ಮೇನ್ ಥಿಯರಿ ಕ್ಲಿಯರ್ ಮಾಡ್ಕೊಂಡ್ರೆ ಪ್ರಾಕ್ಟಿಕಲ್ ಆರಾಮ್ ಈಜಿ ಇರುತ್ತೆ
ಹೌದಾ
ಹ ಬ್ರೋ ನೀವು ಎಮ್ ಒನ್ ಅಂತ ಇರುತ್ತೆ ಅದನ್ ಕ್ಲಿಯರ್ ಮಾಡ್ಕೊಂಬಿಟ್ರ
ಹ್ಮ್ ಹ್ಮ್
ಹಿಂದಿನ ದಿನ ಆಟೋಮೆಟಿಕ್ ಪಾಸ್ ಆಗುತ್ತೆ ನೀವು ಚೆನ್ನಾಗಿ ತಗ್ದಿರ ಪರ್ಸೆಂಟೇಜ್ ಆರಾಮಾಗಿ ಮಾಡ್ಬೋದಪ್ಪ
ಹಾ ಹಾ
ನಮ್ಮ್ದು ಬರೋ ಸೆವೆಂಟಿ ಫೈ ಇತ್ತು
ಹಾ
ಪರ್ಸೆಂಟೇಜ್ ನಾವು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡ್ತಿರ್ವಾ ಈಗ
ಹೌದಾ
ಬರೋ ಪರ್ಸೆಂಟೇಜ್ ಮ್ಯಾಟ್ರ ಆಗಲ್ಲ ನೀವು ಓದದ್ ಮ್ಯಾಟ್ರ ಆಗುತ್ತೆ
ಅದೇ ಬ್ರೋ ನಮ ಪರ್ಸೆಂಟೇಜ್ ಇಂದಾನೇ ಮನೆಗ್ ಕೇಳ್ತಿರಲ್ಲ ಅದ್ಕ್ಕೆ ನಿಮ್ ಕೇಳ್ತಿದ್ದೀನಿ
ಮದೇಬ್ರು ಚೆನ್ನಾಗಿರುತ್ತೆ ಕಾಲೇಜು ಚೆನ್ನಾಗಿರುತ್ತೆ ಡಿಪ್ಲೊಮ ಡಿಪ್ಲೊಮಾ ಮಾಡಿಬು ನೀವು ಮತ್ತೆ ಇಂಜಿನಿಯರಿಂಗ್ ಮಾಡಿ ಆದ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೂ ಹೋಗ್ಬೋದು ಇಲ್ಲ ನನಗೆ ಇಂಜಿನಿಯರಿಂಗ್ ಮಾಡಕ್ಕಾಗಲ್ಲ ನಾನು ಡಿಪ್ಲೊಮಾ ಮಾಡಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರರು ಹೋಗ್ಬೋದು ಒಳ್ಳೆ ಆಪರ್ಚುನಿಟಿ ಇರುತ್ತೆ ನಿಮ್ಗೆ ಹೆಂಗ್ ಬೇಕಂಗ್ ಮಾಡ್ಕೋಬಹುದು
ಹ್ಮ್ ಹ್ಮ್
ಚೆನ್ನಾಗಿರುತ್ತೆ ಬ ಡಿಪ್ಲೊಮಾ ಮಾಡಿದ್ರೆ ಬಟ್ ಡಿಪ್ಲೊಮಾದಲ್ಲಿ ಏನಂತ ಅಂದ್ರೆ ಹ್ಮ್ ಮತ್ತೆ ನೀವು ಫೈನಲ್ ಇಂಟರ್ನ್ಶಿಪ್ ಹೋದಾಗ ಅಲ್ಲಿ ಸ್ವಲ್ಪ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ ನಿಮ್ಗೆ ಕಂಪನಿ ಯಿಂದ ಸ್ವಲ್ಪ ಮಷಿನ್ ಎಲ್ಲ ಹೇಳ್ಕೊಡ್ತಾರೆ ಚೆನ್ನಾಗೆ
ಹಾ ಹಾ
ರಂಗಿರ ಏನ್ ಮಾಡ್ತೀರಾ
ನೀವು ಮನಲಿ ಅಂದ್ರೆ ಮನಲಿ ಓಡಾಡ್ತಿದ್ರೆ ಡಿಪ್ಲೊಮಾ ಟೈಮ ಹಾಸ್ಲಗಿದ್ರ ಬ್ರೋ
ಬ್ರು ನಾವು ಅಷ್ಟ ಬ್ರೋ
ಹೌದಾ ನಾನೀಗ ಅಪ್ಲಿಕೇಶನ್ ಹಾಕ್ಸ್ಬಹದು ಅದಂದ್ರೆ
ಅದೇ ಬ್ರೊ ಅಪ್ಲಿಕೇಶನ್ ಬಿಡ್ತಾರೆ ಬಿಟ್ಟಾಗಬೇಕ್ ಹ ಬ್ರೊ ಬಿಟ್ಟಾಗಿ ಹೇಳ್ತೀನಿ ಹಾಕಿ
ನಿಮ್ ಅಲ್ಲಿ ಚೆನಾಗಐತ ಬ್ರೊ ಊಟ ಇಟ್ಟ ಎಲ್ಲ ಚೆನ್ನಾಗಿರೋದು ಹಾಸ್ಟ್ಲಲ್ಲಿ
ಹ ಬ್ರ ಊಟ ಚೆನ್ನಾಗಿರುತ್ತೆ ಹ್ಮ ಸೇರ್ ಕಳಿ ಅಪ್ಲಿಕೇಶನ್ ಹೇಳ್ತೀನಿ ಅವಾಗ ಅಪ್ಲಿಕೇಶನ್ ಹಾಕಿ
ಹೌಬ್ರೊ
ಸೇರ್ಕಂಡಿದಾಗ ಅಷ್ಟೆ
ಹ್ಮ್ ಹ್ಮ್
ನೋಡಿ ಸ್ವಲ್ಪ ಎಫರ್ಟ್ ಆಗ ಓದಿದ್ರೆ ಯಾವ್ದ ಕಷ್ಟ ಏನ ಆಗಲ್ಲ ಮನಿ ಏಪರ್ಟ್ ಹಾಕಿ ಓದು ಬೇಕಷ್ಟೆ ಹ್ಮ್
ಹಬ್ರು
ಸ್ವಲ್ಪ ಅಸೈನ್ಮೆಂಟ್ ಇಂಟರ್ನಲ್ಸ್ ಮತ್ತೆ ರೆಕಾರ್ಡ್ ವಿಕಾರ್ಡ್ ಅಂತೆಲ್ಲ ಬರೆಯ ಸ್ವಲ್ಪ ಇರುತ್ತೆ ಬರೆಯೋ ಸ್ವಲ್ಪ ಇದ್ದೇ ಇರುತ್ತೆ ಮದಮಂಬರ್ಗ್ ಕಂಡು ಸ್ವಲ್ಪ ಯರಿ ಕ್ಲಿಯರ್ ಮಾಡ್ಕೊಂಡ್ಬಿಟ್ರ ನೀವು
ಹಾ ಹಾ
ಅಲ್ಲಿ ಯಾಬೇನ್ ಆರಾಮ ಪಾಸ್ ಆಗ್ತವೆ ತಲೆಕ ಇಡ್ಸ್ಕೊಳಂಗಿಲ್ಲ
ಹ್ಮ್ ಅದೇ ಬ್ರೋ ನಂಗೆ ಒಂಗ್ ಸ್ವಲ್ಪ ಕನ್ಫ್ಯೂಸನ್ ಇತ್ತಲ್ಲಾ
ಹಾಬ್ರಾ
ಐಟ ಎ ತಳ್ಳ ಡಿಪ್ಲೊಮಾ ತಳ್ಳ ಅಂತ ನಿಮ್ಗ ಒಂದ ಸ್ವಲ್ಪ ನೀವೆಲ್ಲ ಮಾಡಿದ್ರಲ್ಲ ಎಕ್ಸ್ಪೀರಿಯನ್ಸ್ ಲ್ಲ ಅದಕ್ಕೆ ಕೇಳ್ದಬ್ರೊ
ಏನಿಲ್ಲಬ್ರೋ ಓದಿದ್ರ ಯಾವ್ದು ಕಷ್ಟ ಆಗಲ್ಲ
ನಿ ಫ್ರೆಂಡ್ಸು ಹೇಳ್ತಿರು ನಿಮ್ನ ಕೇಳಿ ಅಂತ
ಅದೇ ಬ್ರೋ ಓದದ್ರೇನ್ ಯಾವವುದು ಕಷ್ಟ ಇಷ್ಟ ಆಗಲ್ಲ ಎಲ್ಲ ಈಸಿನೇ ಇರುತ್ತೆ
ಹ್ಮ್ ಒಣ್ಣಾರ್ಗೆಲ್ಲಾ ಗೊತ್ತಿರುತ್ತಲ್ಲ ಅಂತಿದ್ರು ಒಬ್ರು ಅದಕ್ಕೆ
ಹ್ರ ಅರು ಓದ್ಬೇಕು ನನಗೂ ಸ್ವಲ್ಪ ಕಷ್ಟ ಆಗಿತ್ತು ಡಿಪ್ಲೊಮಾ ಬಟ್ ನಾವು ಫಸ್ಟ್ ಮ್ ಸೆಕೆಂಡ್ ಸಿಮ್ ಆರಾಮ ಇದ್ವಿ ಮತ್ತೆ ಓದಿದ್ವಿ ಅವಾಗ ಆಲ್ಮೋಸ್ಟ್ ಕ್ಲಿಯರ್ ಆಯ್ತಬ್ರು ಆರಾಮ ಕ್ಲಿಯರ್ ಮಾಡ್ಕೋಬಹುದು ಸ್ವಲ್ಪ ಓದಿದ್ರೆ ಓದೋ ಟೈಮಲ್ಲಿ ಓದ್ಬೇಕು
ಹಾ ಹಾ ಹ
ಅಷ್ಟೇ ನಿಮ ಮಿ ಟೈಮ ಅ ಏನಾದ್ ಮಾಡ ಓದಟೈಮಲ್ಲಿ ಓದ್ರೆ ಆರಾಮ ಆಗ್ತ ಇರ ಅವೆಲ್ಲ ಮ್ಯಾಟರ್ ಆಗಲ್ಲ
ಟೋಟಲ್ ಎಷ್ಟು ಸೆಮ್ಮು ಇರುತ್ತೆ
ಇರೋ ಸಿಕ್ಸ್ ಎಮ್ ಇರುತ್ತೆ ಮೂರ್ ವರ್ಷ ಇರುತ್ತೆ ಡಿಪ್ಲೊಮಾ
ಹಾ ಹಾ
ಆರ್ ಸೆಮ್ಮು ಇರುತ್ತೆ
ಹ್ಮ್ ಹ್ಮ್
ಫಸ್ಟ್ ಸೈಮ್ಲ್ ಬಂದ್ಬಿಟ್ಟು
ಬ್ರೋ ಎಷ್ಟು ಸಬ್ಜೆಕ್ಟ್ ಇರುತ್ತದೆ ಎಷ್ಟು ಸಬ್ಜೆಕ್ಟ್ ಇರುತ್ತೆ ಬ್ರೋ ಅಂದ್ರೆ
ಅದೇ ಬ್ರೋ ಅದೇ ಬ್ರೋ ಹೇಳ್ತೀನಿ ಫಸ್ಟ್ ಸೆಮರ್ ಬಂದು ನಾಲ್ಕ್ ಲ್ಯಾಬ್ ಇರುತ್ತೆ ಒಂದ ಥಿಯರಿ ಇರುತ್ತೆ ಎಮ್ ಒನ್ ಇರುತ್ತೆ ಅದನ್ನು ಬ್ರೋ ಟೋಟಲ್ ಬಂದು ನೀವು ಸಿಕ್ಸ್ ಸೇಮ್ ಅಂತ ಅಂದ್ರೆ ಒಂದು ತರ್ಟಿ ಸಬ್ಜೆಕ್ಟ್ ಬರ್ತೇವ್ರ ಟೋಟಲ್
ಹೌದ ಬ್ರೋ
ಒಂದು ತರ್ಟಿ ಸಬ್ಜೆಕ್ಟ್ ಬರುತ್ತೆ ಆದದ್ರ ಇಟಲಿ ಒಂದು ಟ್ವೆಂಟಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಲ್ಯಾಬ್ ಇರುತ್ತೆ ಬ್ರೋ ಇನ್ ಬ್ಯಾಲೆನ್ಸ್ ತಿಯರ್ ಇರುತ್ತೆ ಮತ್ತೆ
ಹ್ಮ್ ಹ್ಮ್
ಅದೊ ನೀವು ಪಸ್ ಆಗ್ಬಿಟ್ರೆ ಲ್ಯಾಬ್ ಏನ್ ಆರಾಮಾಗಿ ಪಾಸ ಆಗುತ್ತೆ
ಅಲ್ಲ ಬ್ರೋ
ಅಬ್ಬರ
ಇವಾಗ ಅಂದ್ರೆ ನಾನ ಡಿಪ್ಲೊಮ ಅಂದ್ರೆ ಯಾವ್ದಾದ್ ಒಂದು ಕೋರ್ಸ್ ತಂತೀ ಅನ್ಕೊಳ್ಳಿ ಈಗ ಎಲೆಕ್ಟ್ರಿಕಲ್ ಸಿವಿಲ್ ಅಂದ್ರ ಯಾವ್ದಾದ್ ತಗಂತೀ ಅನ್ಕಿ ಮುಂದ ಇಂಜಿನಿಯರಿಂಗ್ ಮಾಡ ಹೆಲ್ಪ್ ಆಗುತ್ತೆ ಅಲ್ಲ ಬ್ರೋ ಅದು
ಹಾ ಬ್ರೋ ತುಂಬಾ ಎಲ್ಪ್ ಆಗುತ್ತೆ ಇಂಜಿನಿಯರಿಂಗ್ ಮಾಡೋಕೆ
ಹಾ ಹ
ಡಿಪ್ಲೊಮ ಮೇಲೆ ಇಂಜಿನಿಯರಿಂಗ್ ಬಂದ್ರೆ ಬ್ರೋ ಒಳ್ಳೆ ನಿಮ್ಗೆ ಫ್ಯೂಚರ್ ಇದೆ ಮುಂದ್ಗಡೆ ಏನಕ್ಕೆ ಅಂತ ಅಂದ್ರೆ ಹ ಬ್ರೋ ಈಗ ನೀವು ಪಿ ಯು ಸಿ ಮಾಡ್ಕೊಂಡ್ ಇಂಜಿನಿಯರಿಂಗ್ ಬಂದ ಹಾ ನಿಮ್ಗೆ ಅಷ್ಟೊಂದೇನ ಗೊತ್ತಿರಲ್ಲ ಈಗ ಮಷಿನ್ಸ್ ಬಗ್ಗೆ ಆಗ ಆಲಿ ಮೆಕ್ಯಾನಿಕಲ್ ತಾಣಿದ್ರೆ ಮಷಿನ್ಸ್ ಬಗ್ಗೆ ಆಗ್ಲಿ ಅದು ಆಪ್ರೇಟ್ ಬಗ್ಗೆ ಆ ಇ ಹದ್ರು ಜಿ ಕೋರ್ಸ್ ಎಮ್ ಕೋರ್ಸ್ ಅಷ್ಟೊ ಗೊತ್ತಿರಲ್ಲ ಯಾಕೆಂದ್ರೆ ಡಿಪ್ಲೋದಲ್ಲಿ ಸ್ವಲ್ಪ ಹಳ್ಕೊಟ್ಟಿತಾರೆ ಅದ್ರ ಬಗ್ಗೆ ಸ್ವಲ್ಪ ಮಷಿನ್ಸ್ ಇರ್ತವೆ ಸ್ವಲ್ಪ ಹಯ ಹೇಳ್ಕೊಟ್ಟ ತ್ತಾರೆ ಲ್ಯಾಬ್ ಮಾಡ್ರ್ತ ಸ್ವಲ್ಪ ಐಡಿಯಾ ಇರುತ್ತೆ ಹ ನೀ ಟುಸ ಮ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಏನು ಐಡಿಯಾ ಇರಲ್ಲ ಸುಮ್ನೆ ತಿಯರಿ ಮಾಡಿ ಕ್ಲಾಸ್ ಮಾಡಿ ಕಳ್ಸಿರ್ತಾರೆ
ಹ್ಮ್ ಹ್ಮ್
ಹಾಗಾಗಿ ಡಿಪ್ಲೊಮಾ ಮೇಲೆ ಇಂಜಿನಿಯರಿಂಗ್ ಬಂದ್ರೆ ತುಂಬಾ ಯೂಸ್ ಇದೆರು
ಹ್ಮ್ ಹ್ಮ್ ಆದರು ನಮ್ಮ ಅಣ್ಣ ಹೇಳ್ತಿದ್ರು
ಹಬ್ರಾ
ಅಂದ್ರೆ ಸ್ವಲ್ಪ ಜನ ಹುಡುಗುರಲ್ಲಾ ಬೇರೆ ಅಂದ್ರೆ ಡೈರೆಕ್ಟ್ ಪಿ ಯು ಮೇಲೆ ಹೋಗಿದ್ರಲ್ಲ ಅವ್ರ ಇಂಜರಿ ಮಾಡ್ತ ಒಂದ್ ಸ್ವಲ್ಪ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ತಗೊಂಡಿದಿದ್ದಾರೆ ಅಂತೆ ನಮ್ಮ ನಮ್ಮ್ರವರು
ಹರ
ಅಂದ್ರ ಅವ್ರರಿಗೆಲ್ಲಂದ ಸ್ವಲ್ಪ ಪ್ರಾಬ್ಲಮ ಆತಿದೆ ಅ ಓದ್ರಿಂದ ಅಂತ ಹೇತಿ ಇರು
ಹೌ ಇ ಹಾಗೆ
ಪ್ರಾಕ್ಟಿಕಲ್ ಎಲ್ಲ ಬಂದಾಗೆಲ್ಲ ಒ ಸ್ವಲ್ಪ ಪ್ರಾಬ್ಲಮ್ ಇದೆಂತ
ಏನಿಲ್ಲ ಅವಬ್ರು ಏನ್ ಭಯ ಪಡಂಗ ಏನಿಲ್ಲ ಯಾಬ್ಗ ಇ ಬೆಲ್ಲ ಚೆನ್ನಾಗಿ ಹೇ ಕೊಡ್ತಾರೆ
ಹ್ಮ್ ಹ್ಮ್
ತಿಯರಿನು ಚೆನ್ನಾಗೆ ಕ್ಲಾಸ್ ಮಾಡ್ತಾರೆ
ಹ್ಮ್ ಹ್ಮ್
ಇವವಾಗಿ ನಾವು ಓದ್ಕೊಂಡ್ ಪಾಸ್ ಆದ್ರೆ ಆಗ್ಬಹುದು ನೀವು ಮತ್ತೆ ಲ್ಯಾಬ್ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಕೊಡಿರಿ ಅಂತ ಲ್ಯಾಬ್ ಬಿಡ್ತಾ ಇರ್ತ ಥರವಾಗವಾಗ
ಹ್ಮ್ ಹ್ಮ್
ನೀವು ಲ್ಯಾಬ್ಗಿ ಪ್ರಾಕ್ಟೀಸ್ ಮಾಡ್ಬಹದು
ಹ್ಮ್ ಹ್ಮ್
ಎಕ್ಸಾಮ್ ಟೈಮ್ ಅಲ್ಲಿ ರೆಕಾರ್ಡ್ ಇಂಪಾರ್ಟೆಂಟ್ ಇರುತ್ತೆ ರೆಕಾರ್ಡ್ ಬರ್ಕೊಂಡ ನೀಟ ತಗೊಂಡ್ ಹೋಗ್ಬೇಕು
ಹ್ಮ್.
ಎಕ್ಸಾಮ್ ಅಟೆಂಡ್ ಮಾಡಿ ಲ್ಯಾಬ ಹಂಡ್ರೆಡ್ ಮಾರ್ಕ್ಸ್. ಸಿಗರುತ್ತೆ ಅದರಲ್ಲಿ ಫಿಫ್ಟಿ ಮಾರ್ಕ್ಸ್ ಬರೋದಿ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದು.
ಹಾ.
ಔಟ್ಪುಟ್ ತೆಗೆದಿರುತ್ತೆ
ಹ್ಮ್ ಹ್ಮ
ಇಷ್ಟೊಬ್ಬರು ಲ್ಯಾಬ ಏನ್ ಆರಾಮಾಗೆ ಮ ಫುಲ್ ಬ ಫಿಫ್ಟಿ ಮಾರ್ಕ್ಸ್ ಕರೆಕ್ಟ್ ಆಗ ಬರದ್ರೆ ಪಸ್ ಇ ಬ ಔಟ್ ಪುಡ್ ತಗದ್ರೆ ಪಸ್ ಹಂಗಿರುತ್ತೆ ಬ್ರಲ್ಯಾಬ್ದು ನೋಡಿವ್ರಾ ಸುಮ್ನೆ ಇಡ ಅಪ್ಲಂಬನೆ ಮಾಡಿ ನಿಮಗೆ ನಿಮಲ್ಲ ನಿಮಗೆ ಕಾನ್ಸನ್ಟ್ರೇಷನ್ ಇದೆಯಲ್ಲ ಅದೇ ಡಿಪ್ಲೊಮದ ಇದ್ರೆ ನಿಮ್ಗೆ ಡಿಪ್ಲೊಮೇ ಮಾಡಿ ಸುಮ್ನೆ ಯಾರ್ಯಾರು ಮದ ಕೇಳಕ್ ಹೋಗ್ಬಿಡಿ.
ಹ್ಮ್ ಅದೇ ಬ್ರೋ ಟ್ರೈ ಮಾಡ್ತೀನಿ ಮತ್ತೆ ಬ್ರೋ.
ಏನಿಲ್ಲ ಅವ್ರ ಎಲ್ಲ ಹೇಳ್ಬೇಕು ಚೆನ್ನಾಗಿದ್ದೀರಾ.
ಹಾ ಚ ಮನೇಲಿ ಚೆನ್ನಾಗಿದೀರಬ್ರು.
ಹ್ರಚನ್ ಹಗಾರ.
ಮತ್ತೆ.
ಮತ್ತ ಇನ್ನೇನ್ ಹೇಳ ನೋಡಿ ಅದನ್ನೇ ಸೇರ್ಕೊೊಳ್ಳಿ
ಹರು ನನ್ಗು ಸ್ವಲ್ಪ ಹೇಳಿದ್ರೆ ಡೌಟ್ ಎಲ್ಲಾ ಕ್ಲಿಯರ್ ಆಯ್ತು. ಹ್ಮ್ ನೋಡ್ಬೇಕು. ಇನ್ನೊಂದ ಸ್ವಲ್ ಇನ್ನೊಂದ ಸ್ವಲ್ ಟಮ್ದೆಲ್ಲ ಆ ೈ್ ನೋಡ್ ಸೇರ್ೋ ಇ ಚ.
ಹ್ಮ ಸರಿ ಸೇರ್ಕಳಬ್ರ ಒಳ್ಳೇದಾಗ್ಲಿ ಹ್ಮ್ ಓಕೆಬ್ರ. ಹಾ ಬಾಯಬ್ರಾ.
ಮತ್ತೆ.
ಹೌದಾ.